ಫಸಲಿ ಹಾಕಿನಾ. ಆಮೇಲೆ ಎಸ್ ಡಿ ಎಸ್ ಹಾಕಿನ ಮೂರ್ನೇದ್ ಅದು ಶಿವಮೊಗ್ಗ ಅಂತಾವ್ ಇಂತಾವ್ ಬಿಟ್ಟ್ ಅಟಲ್ ಬಿಹಾರಿ ಹಾಕ್ಲಿ
ಬಿಹಾರಿ ಹಾಕ್ ಅದು ಚಲೋ ಐತೆ
ಹ್ಮ್
ಬೆಂಗ್ಳೂರ್ ಮೆಡಿಕಲ್ ಕಾಲೇಜ ಇದ್ದ ಹಾ ಬೆಂಗ್ಳೂರ್ ಮೆಡಿಕ ಮೆಡಿಕಲ್ ಕಾಲೇಜ ಇದ್ದ ಐತೆನ್ ಅದರ ಲಿಸ್ಟನ್ಯಾಗ ಇಲ್ಲೋ
ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅದಾ ಬಿಂಸ ಬಿ ಎಂ ಎಸ್ ಬಿ ಎ ಸಿ ಹ್ಮ್ಮ ನೋಡ್ಬೇಕು ಎಲ್ಲಯ್ಯತನವ ಅದು ಗೊತ್ತ್
ಅನ್ನೊಂದು ಸೈಡಿಗೆ ಬರ್ದ ಇಟ್ಗೋರ ಪೇಜ್ನ್ಯಾಗ ಬರ್ದಿಟ್ಟ್ ಈ ಇದು ಫಸ್ಟ್ ಲಿಸ್ಟ್ ಕಂಟಿನ್ಯೂ ಮಾಡಿದನ್ ಈಗ ಇದ್ದಿದ್ದ್ ಕಾಲೇಜ್ದಾಗಿಂದ
ಹ್ಮ ಈ ಸಲ ಅಟಲ್ ಬಿಹಾರಿ
ಅಟಲ್ ಬಿಹಾರಿ ಹಾಕು ಅಟಲ್ ಬಿಹಾರಿ ಹಾಕ್ ಈ ಮೈಸೂರ್ ಮೆಡಿಕಲ್ ಕಾಲೇಜ್ ಹಾಕ
ಪಕ್ಕ ಅದ ಹಾಕ್ಲಿ ಇದು ಇ ಎಸ್ ಐ ಸಿ ಆ ಮಂಡ್ಯ ಹಾಸನ್ನು ಶಿವಮೊಗ್ಗ ಬಿಟ್ಟು
ಬಿಟ್ಟ್ ಮೈಸೂರು ಹಾಕ್
ಹ್ಮ್
ಮೈಸೂರ್ ಹಾಕು ಮೈಸೂರ್ ಹಾಕಿದಕ್ನನ ಹು ಹುಬ್ಳಿ ಹಾಕ್ ಹುಬ್ಳಿ ಹಾಕಿ ಬೆಳಗಂ ಹಾಕ್
ತಡಿ ಜಿ ತ್ರೀ ಜಿ ಮೂರು ಐದು ಐದು ಮೈಸೂರ್ ಮೆಡಿಕಲ್ ಕಾಲೇಜ್ ಇದೆ
ಹ್ಮ
ಹ್ಮ್ ಹ್ಮ್
ಆಮೇಲೆ ಹಾ ಆಮೇಲೆ ಹುಬ್ಳಿ ಕಿಮ್ಸ್ ಐತ್ಲೇ ಹುಬ್ಬಳಿ ಕಿಮ್ಸ್ ಹಾಕ ಹುಬ್ಳಿ ಕಿಮ್ಸ್ ಹಾಕಿ ಬಿಮ್ಸ್ ಹಾಕ ಬೆಳಗಾಮ್
ಹುಬ್ಳಿ ಕಿಮ್ಸ್ ಗೌರ್ಮೆಂಟ್ ಆ ಅದ್
ಹ್ಮ್
ಎಲ್ಲಯ್ಯತದ್ ಹಾ ಓಕೆ ಇಲ್ಲ್ಯಯ್ತಾ ಜಿ ಟು ಸಿಕ್ಸ್ ಒನ್
ಹ್ಮ್
ಹುಬ್ಳಿ ಹಾ ಅದಾದ್ಮೇಲೆ
ಅದಾದ್ಮೇಲೆ ಇದನ್ ಬೆಳಗಮ್ಮ ಇನ್ಸ್ಟಿಟ್ಯೂಟ್ ಐತ್ಲಿ ಅದನ್ ಹಾಕ
ಅದ ತಳವಾ
ಹಾ ಬೆಳಗಾವ್ ಹಾಕ್ ಹುಬ್ಬಳಿ ಆದ್ಮೇಲ್ ಬೆಳಗಾವ್ ಹಾಕ ಬೆಳಗಾವ್ ಹಾಕಿದಕನಾ ಇದನ್ ಹಾಕ ಶಿವಮೊಗ್ಗ ಹಾಕ ಹ್ಮ್ಮ್.
ಅಮರ ಹ್ಮ ಶಿವಮೊಗ್ಗ ಅಂತಂದ್ರ ಅದು ಇದು ಗೌರ್ಮೆಂಟ್
ಗೌರ್ಮೆಂಟ್ ಸೀಟ್ ಮೆಗ್ಗಾನ್ ಐತೆ ನೋಡು ಮೆಗ್ಗಾನ್ ಅಂತಾರ ಅದಕ್ಕ
ತ್ತಿಲ್ಲ ಏನಂತ
ಹಾ ಅದನ್ನ ಅದನ್ನ ಹಾಕ ಬೇಡ್ ಶಿಮೊಗ್ಗ ಹಾಕ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಇಲ್ಲನಾ ಇರ್ಬೇಕ ನೋಡದ ಹ ಬಳ್ಳಾರಿ ಹಾಕ್ಲಾ ಮತ್ತ ಬಳ್ಳಾರಿ ಹಾಕ್ಲ ಹ ಶಿವಮೊಗ್ಗ ಕೆಳಗ್ ಬಳ್ಳಾರಿ ಹಾಕ
ಅಂತಕ್ರ ಚಲೋಯ್ತಾ ಅದು ನಂಗೆ ಬಳ್ಳಾರಿ ಹೆಸರು ಕೇಳಿದ್ರಗೆ ಬ್ಯಾಡ್ ಅನ್ನಿಸ್ತೈತಿ
ಬಳ್ಳಾರಿ ಹಾಕು ಬಳ್ಳಾರಿ ಹಾಕಿ ಮಂಡಿ ಹಾಕು
ಹಾ
ಹಾ ಮಂಡೆ ಹಾಕಿ
ಮಂಡ್ಯನ ಬಳ್ಳಾರಿ ಹತ್ಕೊಳ್ಳಿ ಮಂಡಿ ಹಾಕ್ಲಿ ಹಾಸನ್ ಬೇಡ
ಏ ಹಾಸನ್ ಒಂದ್ ಉಳ್ದೈತಲ್ಲಾ ಇನ್ನ ಬೇಕೋ ಬೇಡ ಶಿವಮೊಗ್ಗಕ್ಕಿಂತ ಮ್ಯಾಲನ ಹಸನ ಹಾಕ ಇಲ್ಲ ಹಾವೇರಿ ಬೇಡ ಹ ಇದನ್ನ ಹಾಕ್ ಫಸ್ಟ್ ಇದನ್ನ ಯಾವದ ಇ ಯಾವ್ದ ಇದ ಆ ಮೂರನೇದ ಹಾಕಿ ಎಲ್ಲ ಬೆಳಗ ಆದ್ಮೇಲೆನೆ ಹಾಸನ್ ಹಾಕ
ಅಕ ಶಗ ಮಲ್ ಹಾಸಣ ಯಾವ್ದಪ್ಪ ಇದ ಜಿ ಎರಡು ಟೆ ನಾಗ
ಹ ಶಿವಮೊಗ್ಗ ಮ್ಯಾಲ ಹಾಸನ್ ಬರ್ದಿ ಶಿವಮೊಗ್ಗ ಶಿವಮೊಗ್ಗ ಆದ್ಮೇಲೆ ಮಂಡ್ಯ ಹಾ ಶ ಶಿವಮೊಗ್ಗ ಬಳ್ಳಾರಿ ಐತಿ ಹಾ ಬಳ್ಳಾರಿ ಬಳ್ಳಾರಿ ಆದ್ಮೇಲ್ ಮಂಡ್ಯ
ಹ್ಮ ಹ್ಮ
ಹಾ ಮಂಡೆ ಆದ್ಮೇಲೆ ಗುಲ್ಬರ್ಗ ಇದು ಬೆಂಗ್ಗಳೂರು ಇ ಎಸ್ ಐ ಸಿ ಹಾಕ
ಏನದು ಇ ಎಸ್ ಐ ಸಿಿಯ ಕೊಡುಗು ಕೊಪ್ಪಳ ಚಿ ಮಂಗ್ಗಳೂರು ಬೇಡ
ಇವು ಅವು ಗೌರ್ಮೆಂಟ್ ಕಾಲೇಜ್ಗಳು ಅದಾವಣ ಇದು ಗೌರ್ಮೆಂಟ್ ಕಾಲೇಜ ಇಲ್ಲಿ ಎಸ್ ಮತ್ ನೀನೇ ಅನ್ನತ್ತವ ನನಗ್ ಪ್ರೈವೇಟ್ ಅನ್ನತ ಬಿಟ್ಟ ನನಗ್ ಅದ ಕೇಳಾತನ್ನ
ಇನ್ ಗೌರ್ಮೆಂಟ್ ಅಂತ ಇತ್ತವ ಇದ್ರಾಗ
ಕಾಲೇಜ್ ಐ್ಲೆ ಈಗ ಗೌರ್ಮೆಂಟ್ ಕಾಲೇಜ್ ಪ್ರೈವೇಟ್ ಸೀಟ್ ಸಾರಿ ಪ್ರೈವೇಟ್ ಕಾಲೇಜ ಗರ್ಮಂಟ್ ಸೀಟ್ ಹಂಗ ನೋ ಎಸ್ ಐ ಸಿ ಅಂದ್ರ
ಹ್ಮ್ ಸರಿ ಒಬ್್ಬಟ್ಟು ಬಿೂಡ ಎಲ್ಲತಕ್ಕೆ
ಹ ಅವು ಇ ಎಸ್ ಐ ಸಿ ಬಿಟ್ಟ ಹಂಗಿದ್ರ ಫಸ್ಟ್ ಹಾಸನ ಆಯ್ತು ಇದಾಯ್ತು ಇವು ಯಾವ್ಯಾವ ಉಳ್ದಾವಲ್ಲ ಈಗ ಆ ಕೊಡಗು ಹಾಕ ಫಸ್ಟ್ ಉಡುಪಿ ಹಾಕು ಉಡುಪಿ ಹಾಕಿ ಕೊಡಗು ಕೊಪ್ಪಳ ಹಾಕ
ಉಡುಪಿ ಒಂದ್ ಸೆಕೆಂಡ್ ಇರೋ ಜಿ ಫೈವ್ ಜೀರೋ ಫೈವ್ ಉಡುಪಿ ಇದಲ್ಲ ಗೌರ್ಮೆಂಟ್ ಕಾಲೇಜ್ ಹ್ಮ್ ಉಡುಪಿ ಹಾಕಿದ ಹಾವೇರಿ ಐತಿ ಚಿತ್ರದುರ್ಗ ಐತಿ ಕೊಪ್ಪಳ ಮಡಿ ಕೀರಿ ಇವೆಲ್ಲಾದಾ
ಉಪ್ಪಿ ಹಾಕಿ ಚಿತ್ರದುರ್ಗ ಹಾಕ
ಹ್ಮ್
ಆ ಚಿತ್ರದುರ್ಗ ಆಯ್ತಾ ಅದ್ರ ನೆಕ್ಸ್ಟ್ ಯಾವ ಹಾಕಂದ್ರ ಇವು ಯಾವ್ಯಾವ್ದಾವ ಕೊಡಗು ಮಡಿಕೇರಿ ಐತೆಲ್ಲ ಕೊಡುಗು ಕೊಕ ಕೊಪ್ಪಳ ಕೊಡಗು ಹಾಕು ಕೊಡಗು ಹಾಕಿ ಕೊಪ್ಪಳ ಹಾಕ
ಕೊಡಗುನಾ ಕೊಡಗು ಹ ತ್ರೀ ಫೋರ್ ಸೆವೆನ್ ಟು ಹ್ಞೂ
ಆಮೇಲೆ ಕೊಪ್ಪಳ ಹಾಕ ಕೊಪ್ಪಳ ಹಾಕ್ ಿ ಚಿಕ್ಮಂಗ್ಗಳೂರ ಮಡಿಕಿ ಮಡ ಮಡಿಕೇರೆ ಹಾಕು ಮಡಿಕೇರಿ ಹಾಕಿ ಚಿಕ್ಕಮಂಗಳರ್ ಹಾಕ್ಬೇಕಿದ್ರ
ಕೊಪ್ಪಳ ನೆಕ್ಸ್ಟು ಕೊಪ್ಪಳ ಆದಮೇಲೆ
ಮಡಿಕೇರಿ
ಅದೇ ಮ ಮಡಿಕೇರಿ ಅದೇ ಕೊಡಗು ಇನ್ಸ್ಟಿಟ್ಯೂಟ್ ಫ್
ಅದೇ ನಾನ ಹಾ ಮಡಿಕೇರೆ ಹಾ ಮತ್ತ ಕೊಪ್ಪಳ ಆಯ್ತ ಓಹ ತುಮಕೂರು ಒಂದ್ ಉಳ್ದಯತನಾ ತಮಕೂರು ಹಾಕಿದ್ರ್ ನಡಕ್ ಕೆಳಗ್ ಹಾಕಳು ಕೊಡಗು ಕೊಪ್ಪಳ ಕೆಳಗ ಹಾಗೆ ತುಮಕೂರಿ ಇರ್ಲಿ
ಹ್ಮ್
ಹ
ತುಕೂರ್ ಗೌರ್ಮೆಂಟ್ ಕಾಲೇಜ್ ಇದು
ಹಾ
ಹ್ಮ್ ಆಮೇಲಿ ಗುಲ್ಬರ್ಗಾ ಅದು
ಅವ ಇ ಎಸ್ ಐ ಸಿಗ್ ಉಳದಾವಲ್ಲಾ ಅವು ಉಳ್ದಾವನ್ ಮತ್ ಯಾವ್ದ ಯಾವ್ದ್ ಉಳತಿ
ಟ್ಟಿ ಊಟ ಹಾಕೈತಿ ಆ ಆಮೇಲೆ ರಾಯಚೂರುಐತಿ ಚಾಮರಾಜ್ನಗರಐ
ಹ ರಾಯಚೂರು ಚಾಮರಾಜನಗರ ಮತ್ತ ಯಾವ್ದತಿ
ಮತ್ತೆ ಚಿತ್ರದುರ್ಗ ಚಿತ್ರದುರ್ಗ ಹಾಕೆ ಹಾಕಐತಿ ಬೀದರ್ ಬೀದರ್ ಯಾದಗಿರಿ
ಯಾದಗಿರಿ ರಾಮರಾಜ ರ ಯಾವ ಚಾಮರಾಜನಗರ ಐತಿ ಈಗ ರ ಚೂರ ಲಾಸ್ಗ ಇರ್ಲಿ ಇಲ್ಲ ಗುಲ್ಬರ್ಗ ಇದು ಹಾಕಿ ಅಲ್ಲ ನೀ ಈಗ ಇ ಎಸ್ ಐ ಸಿಗಳು ಹಂಗಿದ್ರ
ಹಾಕಿಲ್ಲ ಹಾಕಿಲ್ಲ ಅವಕೂರ್ಣ
ಹಾಕಿಲ್ಲನಾ ಅವು ಇರ್ಲಿ ಇರು ಲಾಸ್ಟಿಗೆ ಆಕಕ್ಕೆ ಗರ್ಮೆಂಟ್ ಗಳು ಅದಾವಲ್ಲ ಫಸ್ಟ್ ಇವ್ನ್ ಮುಗುಸ ಇವ ಯಾವ್ಯಾವೀಗ ಬೀದರ್ ಐ್ತಲ್ಲಾ
ಹಾ ಕಲ್ಬುರ್ಗಿ ಹಾಕಿಲ್ಲ ಮತ್ತಿನ ಮತ್ತ ಗೋರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ ಕಲಬುರ್ಗಿ
ಕಲ್ಬುರ್ಗಿ ಹಾಕದನ್ ಬೇಕಿದ್ರೆ ಅದು ಚಲೋ ಐತೆ ನೋಡು
ಕಲ್ಬುರ್ಗಿ ಆಗ್ತ
ಆದ್ರೂ ಕಲಬುರ್ಗಿ ಒಳಗ್ ಎಜುಕೇಶನ್ ಐತಿ ಸ್ವಲ್ಪ ಓದದು ಬರಯುವುದು ಹಿಂದ್ಯ್ತ ದಿನ ಅಂತಾರವಾ ಹೌದಿಲ್ಲ ಅಲ್ಲಿ ಕಡಿಮೆ ಐತಿ ಕರ್ನಾಟಕದಾಗ ಎಜುಕೇಶನ್ ಒಳಗ್ ಹಿಂದ್ ಉಳ್ದಿದ್ದ ಜಿಲ್ಲೆ ಅಂದ್ರನ ಕಲಬುರ್ಗಿ ಅಂತ
ಯಾದಗಿರಿ ಎಲ್ಲ
ಅಲ್ಲೇ ಕಲಬುರ್ಗಿ
ಹನೇನ್ ಬಾಳ್ ನಮ ಬಂದ್ರು
ಹ ಅದಕ್ಕ ಬೀದರ್ ಹಾಕು ಯಾದಗಿರಿ ಅವನ್ ಹಾಕು ಚಾಮರಾಜನಗರ ಹಾಕು ನಿಂಗ ಹೆಂಗ್ ಬೇಕಂಗ ಒಂದ್ ಮೂರ್ ಕಾಲೇಜುಗಳ
ಹಾ ತಡಿ ತಡಿ ನು ಇದನ್ನೇ ಮಾಡ್ಕೊಂಡ್ಬಿಡ್ತೀನಿ ಒಂದ್ ಸೆಕೆಂಡ್ ಇರು ಏನದು ಮತ್ತೆ ಯಾವ್ ಕಾಲೇಜ್ ಅಂದ್ರೆ ದಯಾನಂದ್ ಸಂಗರ್ ಅದು ಪ್ರೈವೇಟ್
ಅದು ಪ್ರೈವೇಟ್ ಲೇಟ್ ಆಫ್ ಕಾಲೇಜ್ ಎಷ್ಟು ಡಿ ಎಮ್ ಗಳು ಇವನ್ ಹಾಕಕೆಫಾಸ್ಟಿ ಗೋರ್ಮೆಂಟ್ ಮುಗಿಸಸ್ಲ
ಎಸ್ ಡಿ ಎಂ ಯು ಎ ಪ್ರೈವೇಟ್ ಅನು
ಹಾ ಎಸ್ ಡಿ ಎಂ ಪ್ರೈವಟಾ ಇ ಎಸ್ ಐ ಸಿ ಎಸ್ ಡಿ ಎಂ್ ಪ್ರೈವೇಟ್ ಅದಾವ ಕಾಲೇಜ್ಗಳ ಅಲ್ಲಿ ಗೌರ್ಮೆಂಟ್ ಸಿ ಚಿಕ್ಬಳ್ಳಾಪುರ್ ಈಗೀಗ ಆಗೇತಿ ಕಾಲೇಜ್ ಹಾಕ್ತಿದ್ರ ಚಿಕ್ಕಮಂಗ್ಳೂರ್ ಅದ ಚಿಕ್ಕಬಳ್ಳಾಪುರ್ ಬಗ್ಗೆ ಅಷ್ಟು ಗೊತ್ತಿಲ್ಲ
ಹ
ಬಟ್ ಐತಿ ಕಾಲೇಜ್ಲೆ ಅದ್ರಲ್ಲಿ ಹಾವೇರಿ ಹಾಕಿದೀನಿಿನ ಗೌರ್ಮೆಂಟ್ ಕಾಲೇಜ
ಹಾವೇರಿ ಹಾಕಿಲ್ಲಾ
ಹಾವೇರಿ ಹಾಕ್ಬೇಕಲಾ ಫಸ್ಟ್ ಗೆ ಕೊಡಗು ಮ್ಯಾಲ ಹಾವೇರಿ ಹಾಕ್
ಹ ನಲ್ ಹಾವೇರಿ
ಹಾ
ಹ್ಮ್ ಎಲ್ಐಟಿದು ಚಿತ್ರದುರ್ಗ ತೆಳಗ
ಹ ಚಿತ್ರದುರ್ಗ ಕೆಳಗ ಕೊಡಗು ಮ್ಯಾಲೆ
ಹ್ಮ್ ಇದ ಏನಂತಂದ್ರ ಹಾಗೇ ಇದು ಇದು ಹ ಇದಾಯತು ಹ್ಮ ಆಮೇಲೆ
ಆಯ್ತಾ
ಹ ಇದಾದ್ಮೇಲೆ ಕೊಪ್ಪಳ ಆಯ್ತು ತುಮಕೂರು ಆಯ್ತು ತುಮಕೂರು ಆದ್ಮೇಲೆ
ತುಮಕೂರ್ ಆದ್ಮೇಲೆ ಅಹ ಇವ್ನ್ ಹಾಕಿದಿ ಚಾಮರಾಜನಗರ ಇವು ಎಲ್ಲಾ ಉಳ
ಚಾಮರಾಜ ಚಾಮರಾಜ ಚಾಮರಾಜ ಚಾಮರಾಜ ಹಾಕ್ತೀನ
ಇದನ್ ಹಾಕ ಹಾ ಚಾಮರಾಜನಗರ್ ಹಾಕ ಯಾದಗಿರಿ ಹಾಕ ಬೀದರ್ ಹಾಕು ಬೀದರ್ ಹಾಕ್ ಯಾದ್ಗಿರಿ ಹಾಕು ಯಾದಗಿರಿ ಮತ್ತು ಗುಲ್ಬರ್ಗಾ ಎರಡು ಹಿಂದುಳಿದವೇನು ಅಂತರ
ಹಾ ಮಂಡಿ ಹಾಕಿನಿ ಬೀದರ್ ಹಾಕ್ಬೇಕ ಚಿತ್ರದುರ್ಗ ಹಾಕೈತಿ ಚಿಕ್ಕಮಂಗ್ಳೂರ್ ಹಾಕಿಲ್ಲ
ಚಿಕ್ಮಂಗ್ಳೂರ್ ಅದು ಗೌರ್ಮೆಂಟ್ ಕಾಲೇಜೆ ಅಲ್ಲ ಅ ಚಿಕ್ಕಮಂಗ್ಳೂರ್ ರೀಸೆಂಟ್ ಒಟ್ಟಗನ್ ಆಗಿದ್ ಬಿಡು ಬೀದರ್ ಎಲ್ಲ ಹಾಕಿ ಆಹ ಬೀದರ್ ಹಾಕ ಫಸ್ಟ್ ಹ ಆಮೇಲೆ ಚಿಕ್ಕಮಂಗಳೂರು ಹಾಕ
ಹ್ಮ್ ಹ್ಮ್ ಏನಂದ ಹೆಂಗಂದಿ
ಅಂದ್ರ ಇದು ಯಾವ್ದಿದ ಚಾಮರಾಜನಗರ ಹಾಕಿದಿ ಹ ಚಾಮರಾಜನಗರ ಆದ್ಮೇಲೆ ಯಾವ್ದ್ ಹಾಕಿದಿ
ಏನ್ ಹಾಕಿಲ್ಲ ಈ ಸದ ಏನ್ ಹಾಕ್ಲಿ ಬೀದರ ಯಾದ್ಗಿರಿ ತಿ
ವಿದರ್ಹಾಗ
ಹ್ಮ್ ಹ್ಮ್ ಹ್ಮ್ ಆಮೇಲೆ
ಚಿಕ್ಕಮಂಗ್ಳೂರು ಹಾಕ
ಚಿಕ್ಕಮಂಗ್ಳೂರು ಇದ್ರ ತಳಗ
ಚೆಕ್ಮಂಗ್ಳೂರು ಹಾಕು ಚೆಕ್ಮಂಗ್ಳೂರು ಹಾಕಕ್ ಯಾದಗಿರಿ ಹಾಕ್
ಹ್ಮ್ ನಮ್ಮ ಚಿಕ್ಕಮಂಗಗಳೂರ್ ಆದ್ಮೇಲೆ ಏನ್ ಹಾಕ್ಬೇಕಮ್ಮ
ಯಾದಗಿರಿ
ಯಾದಗಿರಿ ಹ್ಮ್ ಸರಿ ಆಮೇಲೆ
ಹ ಇನ್ನು ಪ್ರೈವೇಟ್ಗೋ ಸ್ಟಾರ್ಟ್ ಮಾಡಿ ಇ ಎಸ್ ಐ ಸಿ
ಅಡೆತಡೆ ತಡೆ ಇನ್ನು ಇದು ಆಯ್ತು ಇದ ಆಯ್ತು ಇದಯ್ತು ಸಿ ಎ ಎ ರಾಯಚೂರು ಐತಿನಾ
ಹ ಓ ರಾಯಚೂರು ಆಯಿತೇನ ಇನ್ನ ರಾಯಚೂರು ರಾಯಚೂರು ಕಲಬುರ್ಗಿ ಐತಿ ಕಲ್ಬುರ್ಗಿ ಲಾಸ್ಟ್ ಇರ್ಲಿ ಸೀಟ್ ಒಳಗ ರಾಯಚೂರು ಎಲ್ಲಿ ಹಾಕ್ತಿ ಚಾಮರಾಜನಗರ ಮ್ಯಾಲ ಹಾಕು ರಾಯಚೂರ್
ಅಷ್ಟ ಚಲೋಆಯ್ತಾ ಅದು
ಹಾ ಅವ್ರ ಕಂಪೇರ್ ಮಾಡ್ರೆ ಚಾಮರಾಜನಗರ ಯಾದಗಿರಿ ಬೀದರ್ ಕಂಪೇರ್ ಮಾಡ್ರ ರಾಯಚೂರ್ ಚಲೋ ಐತಿ ಹ
ಓಕೆ ಹೆಂಗೆಲ್ಲಾ ಇ ಎಲ್ಲ ನಮ್ಮ್ಗ ಗೊತ್ತೇ ಇಲ್ಲ ನೋಡು ಹ್ಮ್ ಕಲ್ ಆಯ್ ತಡಿಲ ಒನ್ ಸೆಕೆಂಡ್
ಹ್ಮ್